ಆರಾಮಪ ಆರಾಮ
ಆರಾಮ್ ನೋಡ್ರಿ ಊಟ ಏನಿಲ್ಲ ಹಗೆ ನೀನ್ತನ ಹಚ್ಚೋಲ್ಲಿ ಬಾಳ ದಿನಕ್ಕೆಯಯ್ತ
ಹ ಎಲ್ಲಾ ಬಿಜಿ ಇದವಪ್ಪಾ ಹಂಗೆ ಕಾಲೇಜ್ ಹೋಗೋದ ಬರೋದ ಎಲ್ಲಿ ಟೈಮರೆಲ್ಲ ಏನೆಲ್ಲ
ಹಾ
ಹ್ಮ್
ಅಂತಪ್ಪರಿ ಬಜಂದೆ ಅದಕ್ಕೆ ನಾನನ್ ಹೆಚ್ಚಿದೆ ಏನ್ ಬಾಳ ದಿನತ್ ಹಚ್ಲಾರ
ಹ ಮತ್ತೆ ಕಾಲೇಜಗ್ಗೆ ವರಕ್ ಕೊಡ್ತ ತ್ತರ ಅಲ್ಲಿಂದ ಇಲ್ಲಿ ಬರಕ್ಕೆ ಎರಡು ಗಂಟೆ ಮೂರ್ ಗಂಟೆ ಆಗತ್ತ ಊಟ ಮಾಡೋದ ಫೋನ್ ನೋಡೋದ ಮಕೊ್ ಬಿಿಡೋದು ಅಷ್ಟೇ ಆಗ್ಬಿಟ್ಟದ್ ಜೀವನ
ನಡತಪ್ಪ ಮತ್ತೆ ಮಳೆಂಗ ನಡತಾ ಕಡೆ
ಹಾ
ಮಳಿ
ಏ ಮಳೆಯ ಇವತ್ತು ಶಾಪುರ್ದ ಫುಲ್ ಆಯ ನೋಡ್ರಿ ಮಳಿ
ಹಾಗದಾ
ಹ್ಮ್
ತನ್ಣಗೆಯ ದೂರ್
ಹಾ ಹಾ ಹಾ
ಹ ಬೆಳಿ ಬಿತ್ರಿನು ಹೊಲ್ದಾಗ ಹಾ ಬೆಳೆ ಬಿತ್ತೀರ ನ ಹೊಲ್ದಾಗ
ಹ ಬೆಳ ಆ ಕಿವ ಹ್ಮ್ ನಾನು ಊರ್ಸಡ್ ಹೋಗಿಲ್ಲಾ ಆಕಿ ಬಂದವನ ಈ ಕಡೆ ಈ ಕಡೆ ಆಗ್ಬಿಟ್ಟೇನೆ
ಹ್ಮ್ ಹ್ಮ್ ಅದೇ ಅ ಏನು ಊಗ್ ಬರಲ್ಲಿ ಏನಿಲ್ಲ ಹ ಡ ಗಾಯಕರ
ಹ ಹಾ ಏನಂದ್ರ ಯ ಎಲ್ಲೆಲ್ಲಿ ಹಾಕ್ಯಾರ ಏನ್
ಅದೇ ಅದು ಪೋಸ್ಟ್ ಪೋಲಿಯೋ ಹಾಕದಿತ್ತು ಒಬ್ಬರು ಒಂದು ನಾಲ್ಕು ಜನ ನಳೆ ಬಸ್ ಸ್ಟಾಪ್ ನಾಲ್ಕು ಜನ ಹೊಸ ಬಸ್ ಸ್ಟಾಪ್ ಮತ್ತೆ ಅದ ಶಾಪುರ ಗೆರೆಗಳಳನ್ನ ಕೈದ ಆ ಬಿಗುಡಿ ಹಾ ಇಲ್ಲಿ ಇಂದ್ರನಗರ್ ದೇವ ನಗರ್ ಮತ್ತೆ ಅಳಿ ಸಾಗರ್ ಈ ಕಡೆ ಕಳಿ ಸಾಗ ಗೌರ್ಮೆಂಟ್ ಹಾಸ್ಪಿಟ್ಲಗೆ ಯ ಕಡೆ ಹಾಕ್ಯಾರ ಡ್ಯೂಟಿಗೆ
ನಮ್ಮ ಮೂಡ ಐದಾರಲ್ಲ ಮತ್ತ
ಹಾ ಆ
ಏನ್ ಸರ್ ಏನ್ ಬ್ಯಾಡ ಅಂತ ಅಂದಾರಂತ
ಇಲ್ಲ ನಾಸ್ವಲ್ಪ ಇದು ಮಾಡ್ತಾರಲ್ಲ ಅದ್ಕಾಗಿ ಸ್ವಲ್ಪ ಆಟ ಆಡದು್ ಬಾಳಚ್ಚ ಆಟ ಆಡೋದು ಅದ ಬಿ ಸ್ವರ್ ಬೇಡ ಅಂತ ಹೇಳಿ ಮತ್ತೆ ಹಾಕಿದ್ರಲ್ಲ ನ್ ಮೂಡುಗೂರಿಗೆ ಒಂದೇ ಹಡಕ್
ಹ್ಮ್ ಹ್ಮ್ ಯಾರ್ಯಾರಿಗೆ
ನವೀನ್ ಅಣ್ಣವನ್ಗೆ ಮತ್ತೆ ಸಾಹೇಬ್ ಅಣ್ಣನನ್ಗೆ ಆಯ್ಕಾರೆ ಹಾ ಹ್ಮ
ಹಂಗ್ಯ ಹಂಗ್ಯ ಅವಾಗ ಆಡ್ತಿರ್ತ ಹಚ್ಚ ಹಚ್ಚತ್ತಾಗ
ಹಾ
ಫಸ್ಟ್ ಈಗ್ ಬ್ಯಾಡ ಅಂತಾನ ಆಮೇಲೆ ಐತ್
ಹಾ ಹಗೆ ಮಾಡ್ತಾರ ಸರ್
ಅವನೇನ್ ನವನ್ ನ ಹೋಗಿದ್ಂತ ಕೆಳಗ ಅವರು ನಿಂತಾಗ
ಹಾ
ಓ ಎಫ್ರ ನಾಕನ್ ರೆಡಿ ಆಗಿ ನಿಂತಿಂದಂತ ಎಲ್ಲ ಬಯಸ್ಸ ಯಾರಲ್ಲ ಹೋಗ್ರಿ ಹಂಗ ಅಂತ ಅಂದ್ಬಿಟ್ಟನ ಅಂತ ಬಂದ್ಬಿಟ್ಟ ಡರೆಕ್ಟ್ ಅವ್ನ್ ಮೊದ್ಲೆ ಸಿಿ
ಹ್ಮ ಹೌದು ಹಾ
ಹ್ಮ್ ಗ್ಯಾಡ ಅಂತಂದ ಅಂತ ಅದಕ್ಕೆ ಬಂದ್ಬಿಟ್ಟ
ಅವ ಮತ್ತೆಿಂದಡಿ ಕರದನ ಮತ್ತೆ ಹಾ ಕೆಂಪನಿನ
ಹ್ಮ ವೆಂಕ್ಯನ ಬಂದಿದ್ನ ಆ ತಗಾನ ಬ್ಯಾಡನ ಅದಿಕ ಆಯ್ತು ಸುಮ್ಮ ಆ್ಬಿಟ್ಟು ಅಲ್ಲೇ
ಹಾ ಹಾ ಹಾ ಚಿಟಿ ಕರೆ ಪೊಟ್ಟ ನೋಡು ಕರ್ಮ
ಹ್ಮ್ ಆಮೇಲೆ ಮರ್ದ ನೆಕ್ಟ್ ಡೇ ಬಂದ ಏನ ಗೊತ್ತೇನಾ ಇವ ಸಲ್ಲ ಲ್ಲ ಬಾಳ ಇ್ ಮಾಡ್ತಾರ ಅಗವು ಹಂಗ ಹೆಂಗ ಚೂಸ್ ಮಾಡ್ತಾರ
ಹ್ಮ
ಹಾಕೆಲ್ಲ ನಿಮ್ಗಳ ಹಂಗಂತ ಅದ ಆಯ್ತ್ರಿ ಸರ್ ನಮಗೂ ಚಲೋ ಐತ್ರಿ ಹಂಗಂಗಂತ ಅಂದ್ರ ಅಂತ
ಹ್ಮ
ಹ್ಮ್ ನಮಗ ಚಛಲ ಹ್ಮ್ ನಮ ಚಲ ಇದದ್ ಬಿಟ್ರಿ ಅಂತಂದ್ರ ಅಂತ ಆಮೇಲೆ ಹುಡುಗಾರ ಅಂದ್ರ ಅಂತ ಅವ್ರಿಗೆ ರಜೆ ಇಲ್ಲಾ ಹಂಗಂತಂದ ರಜೆ ಐತಿ ನೀ್ ಹುಡುೂಗ ನೀವ್ ಬರಂಗ ಲ್ಲ ಹಂಗಂತ ಅಂದ ಅವರು ಹುಡಿಯಾರ್ ಅಂತಂದ್ರ ಅಂತ ಕೂಯಿ ಬಿಟ್ರ ಅವಾಗ ನೋಡಿದ್ರ ಆಯ್ತ ಅಷ್ಟ್ ಜನ ಬಯಸಿದ್ರ ಅಂತ ಅಂದ
ಹ್ಮ
ಹ ಕೇಳಿದಾಗ ಸರ್ ಒಂದ ಎಂಟು ಜನ ಇದ್ದೀವ್ರ ಆರು ಜನ ಅಂತಂದೆ ಅಂದಾಗ ಅವರನು ಆರ್ ಜನ ಎಷ್ಟ್ ಜನ ಬರ್ತೀರ ಅಂತ ಅಂದ ಮೂನನ ಡ್ಯೂಟಿ ಹೊಂಟಾನ ಹ್ಮ್ ಬಾಬು ಯಾವಾಗ ಬರ್ತಾನ ಅಂತ ಕೇಳತ್ನಾ ಬಾಬು ಡೈರೆ ಸೋಮಾರ ಬರ್ತನ್್ರೀ ಸರ ಅಂತ ಅಂದ್ರ ಆಯ್ತು ಅಂದ್ಮೇಲೆ ಕ ಆಯ್ತ ನೀವು ಬ್ಯಾಡ್ಬಿಡ್ರಿ ಹೆಂಗಂತ ಅನ್ನ ಆಮೇಲೆ ಮತ್ತೆನ್ ತೆಲೆ ಡ್ಸಗಸ ಆ ್ ಸಾೇಬಣ್ಣ ನವೀನ್ ಇಬ್ಬರು ನೀನು ಹೊಸ ಭಷದಗಿರೋ ನೀನು ಆತ ಸಹೇಬಣ್ಣ ಒಳೆ ಭಷದಗ ಇರ್ತಾನ ಹಂಗ ನಂತಂದು ೋಟ್ಟೆ
ಹಾ
ಆಯ್ತು ಮತ್ತ ಏನ್ ಮಾಡ್ತೆ ಅಂತೇಳಿ ಊ್ರ ಸಾರ ಅಂತೇಳಿ ಸುಮ್ಮಾದಿ
ಮತ್ತೆ ಏನು ಶನಿವಾರರು ಬೈದಾನ ಅಂತಪ್ಪ ಎಲ್ಲಾ ಹುಡುಗರು ಬುಟ್ಟದಕ್ಕ ವಯಸ್ಸ ಎಲ್ಲಾರ ಬಿುಟ್ಟಿದ್ರ ಅಂತ
ಹ್ಮ ಹ್ಮ್ ಹೌದು ಯಾರು ಹೋಗಿಲ್ಲ ಅಂತ ಭಯಕತ ನಂಗ ಅಂತ ಹೇಳಿದ ಇಲ್ಲ ಬಿಡು ಸರ್ೋನಾ
ನ ಪೇರೆಂಟ್ಸ್ ಕರ್ಕೊಂಡಂದ ಅಷ್ಟೇ ಕರಕತಿ ಅಂತೇಳ
ಪೇರೆಂಟ್ಸ್ ಮೀಟಿಂಗ್ ಆದ ಅಂತಲ್ಲ ಏನ
ಹಾ ಅದೇ ಹದು ಶನಿವಾರ ಕೊಟ್ಟೇವಲ್ಲ ಚಲ್ ಚಲ್ದಾರಾ ಅದಕ್ಕೆ ಮಾಡ್ರನು ಮತ್ತೆ ಹ್ಯಾಂಗ್ ನಾಡದವ್ ಸ್ಟಡೀಸ್ ನೋಡ್ಬೇಕು ಕೆಲಸ ಇದ್ದುವು ಅಂದ್ರ ಬರೋದಿಲ್ಲ ಮನ್ಯಾಗ
ಎಲ್ಲಿ ಬರ್ತಾರಪ್ಪಾ ಅವ್ರರು ಒಂದ್ ಹತ್ ನಿಮಿಷನು ಕುಂದ್ರ ಅಲ್ಲ ಮನ್ಯಾಗ ಬಿಟ್ಟ ಕೆಲ್ಸ ಇಲ್ಲಿ ಇವ್ರಿಗೋಸ್ಕರ ಬರ್ತಾರೆ ಏನ
ಮತ್ತೆ ಹೊಲ್ದಾಗ ನೋಡ್ಕಕ್ಕೆ ಮಾನರ ಆಗ್ತತದ
ಹ್ಮ
ಹೇಳಬೇಕ
ಸ್ಟ ಮಾಡದ
ಹಾ ನದದ ಅಂಗೆ ನಲ್ಲ ಮಾಡ್ಬೇಕ ಹುಡುಗರೇನ ಹಚಕತರ ಎಕ್ಸಾಮ್ ಬರಿ ಎಕ್ಸಾಮ್ ಬರಿಯಂತ ಪೋನ್ಹಚ ಅದಕ್ಕೆ ಆಗಲ್ಲಪ್ಪಾ ನೋಡಮ್ಮ ಹಾ
ಸಪ್ಲಿಮೆಂಟರಿ
ಹಾ ಸಪ್ಲಿಮೆಂಟ್ರಿ ಬರಿ ಅಂತ ಹೇಳಕತ್ತಾರ ಅವ್ನ್ ಸುರೇಶ್ನ್ ಫೋನ್ ಹ ಹಚ್ಯಾಣ ಅಮಾರಜಿತ್ ಒಂದ ಪೋನ್ ಹಚ್ಯಾಣ
ಹಾ
ಹ್ಮ್
ಇನೊಂದು ಬಾರಿ ಎಲಿ ಬರಿತಪ್ಪ
ಅದಕ್ಕೆ ಸುಮ್ ನಮ್ದು ಪೇಪರ್ ಕ್ಲಿಯರ್ ಮಾಡಿದ್ದ ಸಾಕಾಯ ಅದ ನಿಮ್ದು ಅಮೌಂಟ್ ಇಸ್ಕೊಂಡ ಬರದ ಅದು ಮತ್ತ್ ಆಮೇಲೆ ಬರ್ಲಿಲ್ಲ ಅಂದ್ರೆ ಸುಮ್ ಇದಕ್ಕೆ ಕಿರಿ ಕಿರಿ ಹಂಗ ಅಂತೇಳಿ ಬರ್ಯಾಕ್ ಆಗಲ್ಲಪ್ಪಾ ಅಂತ ಅಂದ್ಬಿಟ್ಟೇನೆ
ನಮ್ದು ಕ್ಲಿಯರ್ ಆಗಿದೆ ದೊಡ್ಡದು
ಹ್ಮ್
ಯಾವಾಗ ಅವ ಎಕ್ಸಾಮ್
ಇನ್ನ ಟೈಮ್ ಟೇಬಲ್ ಬಿಟ್ಟಿರ ಈ ಮಂತ್ ಈ ಮಂತ್ ಆಗ ಬಿಡ್ಬಹದು
ಹೂ ಯಾರದು ಬಾರ್ಯಕತಿದೀ
ಯಾರು ಬರೀಲೊ ಯಕಡೆ ಬರದ ಸುಮ್ಮನೆ ಎಲ್ಲಿ ಕಿರಿಕಿರಿ ಅಂತೇಳಿ ಬರ್ಯವಲ್ಲ ಯ ಕಡೆ ಸುಮ್ಮ್ನೆ ನಾ ಓದ ಹಬೇಕು ಏನ್ ಎಲ್ಲಾ ಎಲ್ಲ ಕಿರಿ ಸುಮ್ನೆ ಇವಾಗ ನಾನು ಪಿ ಸಿ ಅಪ್ಲಿಕೇಶನ್ ಹಾಕಿನಿ ಇವಾಗ ಅದೇ ಓದ್ತ ಕುತ್ರ್ಬೇಕ ಒಂದು ತಿಂಗಳದಾಗ ಹೂ ಪಿ ಸಿ ಅಪ್ಲಿಕೇಶನ್ ಹಾಕಿನಿ ಅದನ್ನು ಕ ಬರಿಬೇಕು ಅದನ್ನು ನೋಡಂ
ಓದಕೆ ಯಾವಾಗ ಹಾಕಿದೀ
ಇವತ್ ಹಾಕೇನ್ ಇವತ್ ಮಧ್ಯಾಹ್ನಕ್ಕ ಕುಂತು ಅವತ್ತ ಹಾಕಾಕ್ ಕುಂತಿದ ಹ ನಮ್ಮಪ್ಪಾ ಬ್ಯಾಡ ಇನ್ನೊಂದ್ ಎರಡು ಮೂರು ಸುತ್ತು ನಿಂದ್ರ ಪಿ ಡಿ ಪಿ ಅಪ್ಲಿಕೇಶನ್ ಪಿ ಡಿ ಪಿ ತಗತ ತಿಣಿ ಆಗ್ಬ್ಯಾಡ
ಎಲ್ಲ ಇವತ್ತು ಫೋನ್ ಹಚ್ಚಿದೆ ಇನ್ನ ಎರಡು ದಿವಸ ಇತ್ತಲ್ಲ ಟೈಮಿಂಗ್ ಅದಕ್ಕೆ ಕೇಳಿದ್ ಎಲ್ಲ ಹಾಕಿ ಬಿಡು ಅದು ಟೈಮ ಇಲ್ಲ ನಾನನ್ ತಗಸಕ ನೆಕ್ಸ್ಟ್ ಟೈಮ್ ನೋಡಮ್ಮ ಹಂಗಂತ ಅಂದ ಹಾ ಸರಿ ತಗಪ್ಪಾ ಅಂತೇಳಿ ಸುಮ್ಮಾದೇ ಅದಕೆ ಇವತ್ತ್ ಮಧ್ಯಾನ ಕುಂತು ಪಿ ಡಿ ಪಿ ಹಾಕಿದ್ರೆ ಒಂದ್ ಫೈವ್ ಪರ್ಸೆಂಟ್ ಒ ಇವಾಗ ಕಟ್ ಆಫ ಬಂದು ನಿಂತು ಇದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತಾಗ ಬಂದ ನಿಂತತ್ ಅಂತ . ಡಾಕ್ಯುಮೆಂಟ್ಸ್ರಿ ಪೀಕ್ಷೆ ಮಾಡೋ ಟೈಮಿಗೆ ಮತ್ತೆ ಜಾಬ್ ಅದು ಲೀ್ಟಿಗೆ ಬರೋ ಟೈಮಿಗೆ ಏನ ಇತ್ತ ಅಂದ್ರೆ ಸ್ವಲ್ಪ.. ಏನಾದ್ರು ಬರ್ಲಿಲ್ಲ ಅಂತಂದ್ರೆ.. ಪಿಡಿ ಪಿಡಿ ಪಿ ಮತ್ತೆ ತ್ರೀ ಸೆವೆಂಟಿ ಒನ್ ನೋಡ್ತಾರಾ.. ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯ ಅದಕ್ಕದ ಫೈ ಪರ್ಸೆಟಜ ಇತ ಟನ್ ಪರ್ಸೆಟ್ ಟೀನ್ ಪರ್ಟ್.. ಕೊಡ್ತಾರ ಅದಕ್ಕೆ ಆದ. ಸೆಲೆಷನ್ ಮಾಡ್ತಾರ ಅದ್ರಾಗೆ ಹಾ.
ನಂದು ಪ್ರನ್ಫಲ.
ಹಾ ನಡಿತ ತ್ರ ಸವೆಂಟನ್ ಇದ ಸೆವೆಂಟನ್ಕ ಕನ್ನಡ ಮ ಗ್ರೀಣ ಮ ಅದ ಮತ್ತ ತ್ರೀ ಪರ್ಸೆಂಟ್ ಬರುತ್ತ
ಹಾ
ಹ್ಮ್. ಅಂದ್ರರು ಅದು ತ್ರೀ ಸೆಂಟ ಅದ ಬೇಕ ಮತ್ತೆ ಕನ್ನಡ ಮಾಧ್ಯ ಗ್ರಾಮೀಣ ಮಾಧ್ಯ ನಾ ಡಾಕ್ಯುಮೆಂಟ್.. ಚರ್ಪಿಕ ಇರ್ತಲ್ಲಾ..
ಹ್ಮ್ ಹ್ಮ್
ಅವಾಗ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡ ಅಪ್ಲ ಅಪ್ಲೈ ಇದು ಡಾಕುಮೆಂಟ್ಸ್ ಅಪ್ಲೋಡ್ ಮಾಡ ಅಂತಿ ಮೆಸೇಜ್.. ಬರ್ತ.
ಹ್ಮ ಹ್ಮ್.
ಅವಾಗ ಅದನ್ನ ತ್ರೀ ಸೆವೆಂಟಿ ಒನ್ ಇದ್ರದದು ಎಲ್ಲಾ ಬರ್ಷೆನ್ ಬರ್ಬೇಕಕ್ ಮತ್ತೆ ಅಂದ್ರೆ ಎಷ್ಟ. ಒಂದ್ಸತಿ ಬರ್ಸಿದ್ರೆ ಐದ್ ವರ್ಷ ತಕ ಬರ್ತದ.
ಸರಸಂರಮ್ಮ..
ಹಾ ಅದು ಒಂದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಾಹ್ ಐದ್ ವರ್ಷ ತಕ ಬರ್ತದ..
ಹ್ಮ.
ಅದು ಅಪ್ಲೈ ಮಾಡಿಬಿಡಬೇಕು ಅದು ಮುಗ ಡೇಟ್ ಮುಗೀತಂದ್ರೆ ಓಕೆಸನ್ ಅನ್ಸುತ್ತೆ ಬರ್ಷನ್ ಬರ್ಬೇಕು
ಹ್ಮ ಹ್ಮ ಹ್ಮ..
ಹ್ಮ್ ನಮ್ದೇನ್ ಒಂದ್ ವರ್ಷ ಆದ ಮೊನ್ನೆ ಜೀವನ್ ಮಾಡ್ಸೋ ಟೈಮಗ.. ಅವಾಗ ಇದು ಮಾಡಿನಿ.. ಹ್ಮ್..
ಮತ್ತೆ ಏನ್ ಮಾಡುದು ಏನ್ ಮಾಡ್ದ..
ಏನ ಇಲ್ ನೋಡ..
ಒಂದು ಕಡೆ ಹೊಂಟಿದೆ ಏನಿಲ್ಲ..
ಹ.
ಮಲಪ್ಪಂದ..
ಹ್ಮ. ಅವ್ರ ಎಲ್ಲಿ ಹೋಗ್ತಪ್ಪ ಇಲ್ಲ ಎಲ್ಲ ರರಗಡ ಕೆಲ್ಸ ಇದಾವ ಅಲ್ಲಿಂದ ಇಲ್ಲಿ ಬರಕ್.. ಟೈಮ್ ಆತ ಉಊರುವ ಏನಾದ ಕೆಲಸ ಸುಮ್ ಒಬ್ಬನ ಕುಂದರಬೇಕ..
ಹಾರ ಎಷ್ಟು ದಿನ ಆಯ್ತು ಮೀಟಾಗಿ..
ಹ್ಮ್ ಬರನ್ ಬರ..
ಆ ಹುಡುಗರ್ನು ಎಲ್ಲಸ ದಿಗಿ ಒಂದ ದೇಶಕ್ಕೆ ಒಂದು ಹೋಗ್ಯವ.. ಯಾರು ಸಿಗಾವಲ್ರಿ..
ಹ.
ಬರ್ರರಿ ಎಲ್ಲಾರೂ ಒಂದಿನ ಕೂಡ ಮುರೆ..
ಕೊಡಮ ಕುಡಮ ತಗ ಎಲ್ಲಾನ ಒಂದ್ ದಿವ್ಸ ಮಾಡಮ್ಮ ಹ್ಮ.. ಹಣಮ ಹಣಮ..
ಆಟ ಇಟ್ ಮಾಡಿ ಎಂಜಾಯ್ ಮಾಡಮ್ರ ಒಂದ ದಿನ..
ಮಡಮ್ಮ ಅವವತ್ ಮಾಡ್ಬೇಕಂದ್ರೆ ಆಕಡೆ ಮತ್ತೆ ಕೆಲ್ಸ ಇತ್ತಲ್ಲ ಅದಕ್ಕೆ ಬಂದಬಿಟ್ಟೆ ನು..
ಹೌದು ಅವತ್ ಒಂತ್ರರ ಅವತ್ತ ಲಾಸ್ಟ್ ಆಯ್ತ್ ಮತ್ತೆ ಅವನು..
ರಜೆ ಕೊಟ್ಟಾರ ಇವಾಗಏ ಮಾಡೋಣ ಅಂದ್ರ ನಾ ಡ್ಯೂಟಿಗೆ ಹಾಕೇನ್ ಮತ್ತೆ..
ಮ ನೋಡಿ ಹೆಂಗ ಮಾಡ್ಬದು ಏನಾರ ಒಂದ ಇರ್ತವ ನಂಬು..
ಇವತ್ತು ಬಂದಿಲ್ಲ ಏನ್ ವಯಕ್ಂತಾನೇನ ನಾಳೆ ಎಷ್ಟು ನೋಡಮ ನ್ ಏನ ಆಗತ್ತ.
ಬಾ ನೋಡಮ ನಾಳೆ.
ನೋಡಂ ಏನೇನ ಅಂತಾನ ನೋಡಮ್ ಏನ ಬೈತ ಅಂದ್ರೆ ಅಕ ಬಂದ್ಬಿಡ್ತೀನಿ.
ಸರಿ ತಗ ಹ ನಾನನ್ ಸ್ವಲ್ಪ ಕೆಲ್ಸ ಅದ ಓತ್ ನನ್.
ಹಾ ಸರಿ.
ಹ್ಮ.